ಹಲೋ
ಹಲೋ ಮೇಡಮ್ ಹೇಳಿ.
ಏನಿಲ್ಲ ಹೇಳ್ಬೇಕು ಆಟೋ ಇದೆ ಜನ ಇಲ್ಲ.
ಅಲ್ಲ ಒಂದ್ ಪೋರ್ಷನಿಗ್ ಇದ್ಯಾ ಏನ್ ಎರಡ್ ಪೋರ್ಷನ್ಗ ಇದಯಾ ಅಂತ ಕೇಳ್ತಿದ್ದೇನಿ.
ಒಂದ್ ಪೊಷನ್ ಇದೆ ಎರಡ್ನೆ ಕೋಷನ್ಲ್ ಒಂದ್ ರೂಮ್ ಅಷ್ಟೆ ಕಟ್ಸಿದ್ದಾರೆ ಬಟ್ ತುಂಬಾ ಪ್ಲೇಸ್ ಇದೆ. ಹಾ ಪ್ಲೇಸ್ ಮಾತ್ರ ಜಾಸ್ತಿ ಇದೆ ಇನ್ನೊಂದು ಪೋರ್ಷನ್ ಕಟ್ಬೋದು. ಮೊ ತರ್ಡ್ ಪೋರ್ಷನ್ನು ಕಟ್ಬೊದು. ಅಷ್ಟ್ ಚೆನ್ನಾಗಿದೆ ಹಾ.
ಅಂದ್ರೆ ತುಂಬ ಅರ್
ನಾವಿರೋ ಏರಿಯಾದಲ್ಲೂ ಇದೆ ಮೇಡ, ಇಲ್ಲ ಮೇ ಡಮ್ ಯಾರ್ ಯಾರಾದ್ರರು ಅಡ್ಜಸ್ಟ್ ಆದ್ರೂ ಕೊಟ್ ಬಿಡ್ತಾರ ಅವ್ರೇನ್ ನಿಲ್ಸ್ಕಳಲ್ಲ.
ಅಲ್ಲ ತುಂಬಾ ಅರ್ಜೆಂಟ್ ಅಲ್ ಇದಾರ ಏನ್ ಪರವಾಗಿಲ್ಲ ಸ್ವಲ್ಪ ಇರ್ತಾರ ಅಂತ ಕೇಳ್ದೆ.
ಏ ಜಾಸ್ತಿ ದಿನ ಇರಲ್ಲ ಮೇಡಮ್. ಯಾಕಂದ್ರೆ ಅವ್ರು ಮಕ್ಳನ್ನು ಓದಸಕೋಸ್ಕರ ಬೇರೆ ಕಡೆ ಕರ್ಕೊಂಡ್ ಹೋಗ್ತಿರೋದ್ರಿಂದ. ವೈಟ್ ಏನ್ ಮಾಡಲ್ಲ ಅವ್ರು.
ಹೌದಾ
ತೆಯ.
ಪನಂಗ.
ಪತವ್ಮಂಜೇನಾ ಲೇಟಾ. ಹನ್ನೆಂಡು ನರ
ಹ್ಮ್ ಮತ್ತೆ ಮೇಡಮ್ ಎಲ್ಲಿದ್ದೀರಿ ಇವಾಗ.
ಕಲ್ಕೆರೆನ್ನ ಸ್ಟಾಪ್ ಬರುತ್ತೆ ಮೇಡಮ್ ಅಲ್ಲೇ ಇದ್ದೀನಿ. ಆಟೋ ಇನ್ನೊಂದ್ ಹತ್ ನಿಮ್ಷ ಆದ್ರೆ ಊರಿಗ್ ಹೋಗ್ ಬರ್ತೀವಿ ಅಂತ ಹೇಳ್ತಿದ್ದಾರೆ.
ಹ್ಮ್ ಹ್ಮ್ ಹ್ಮ್.
ಮತ್ತೆ ಇಲ್ ಆಟೊಗಳ್ ಸಿಗೋದ್ ಬಾಳ ರೇರ್ ಮೇಡಂ ತುಂಬಾ ಕಷ್ ಟ ಆಟೋ ಚಾರ್ಜ್ ಬೇರೆ ಜಾಸ್ತಿ ಮಾಡಿದಾರೆ.
ಹ್ಞೂ ಹ್ಞೂ ಎಷ್ಟ ಮಾಡಿದ್ದಾರ್ ಮೇಡಮ್ ಇವಾಗ.
ಇಪ್ಪತ್ ರೂಪಾಯಿ ಕಂಣ್ರಿ ಬರಿ ಐ
ಹಬಬ್ಬ್ಬಬ ಇಪ್ಪತ್ತು ರೂಪಾಯಿನ?
ಹಾ
ಹೋಗಕ್ಕೆ
ಹ್ಮ್ ಬರಿ ಐದ್ ಕಿಲೋ ಮೀಟರ್ ಜಾಸ್ತಿ ದೂರನು ಅಲ್ಲ ಮೇಡಮ್.
ಐದು ಆಗಲ್ಲ ಅನ್ಸುತ್ತೆ ಮೇಡಮ್ ಅದು.
ಹ್ಮ
ಹ್ಮ್
ಏನ್ ವಿಧಿ ಇಲ್ಲ ಮೇಡಮ್ ಏನ್ ಮಾಡ್ಲಿ ಬಸ್ ಇರಲ್ಲಲ್ಲ.
ತ್ರೀ ಕಿಲೋಮೀಟರ್ಸ್ ಮೈ ಬಿ ಇರ್ಬೋದ್ ಅನ್ಸುತ್ತೆ.
ಹ್ಮ
ಹ್ಮ್ ಅಲ್ಲ ಅಷ್ಟೊಂದು ಅಮೌಂಟ್ ಜಾಸ್ತಿ ಮಾಡಿದಾರ ಟ್ವೆಂಟಿ ರುಪೀಸು
ಹೌದು ಕಡಿಮೆ ಮಾಡಿದ್ರು ಮೇಡಮ್ ಸೆವೆನ್ ಇಂದ ಟೆನ್ನಿಗ್ ಬಂದು ಈಗ ಟೆನ್ ಇಂದ ನಾವೇನ್ ಕಡಿಮೆನಂತ
ಅಲ್ಲ ಒಂದ್ ಫೈವ್ ರುಪೀಸ್ ಜಾಸ್ತಿ ಮಾಡ್ಬೋದು ಅಷ್ಟೇ ಅಷ್ಟೊಂದ ರೇಟ್
ಫೈವ್ ರುಪಿನೂ ಜಾಸ್ತಿ ಆಗಲ್ಲ ಮೇಡಮ್.
ಹ್ಮ
ಈಗ ನಾವು ಹದಿನಾಲ್ಕು ಕಿಲೋ ಮೀಟರ್ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ನಾಲ್ಕ್ ಕಿಲೋಮೀಟರ್ ಇದೆ ಅಷ್ಟನೆೇ. ನಾಲ್ಕ್ ಕಿಲೋಮೀಟ್ರಗೆ ಇಪ್ಪತ್ ರೂಪಾಯಿ ಎಂತ ಹೇಳದ್ರೆ.
ಈಗ ನಾನು ಸ್ಕೂಲ್ಗೆ ಹೋಗ್ತೀನಲ್ಲ ಮಡಮ್ ಅದು ಅಷ್ಟೇ ಗೇಟ್ ಒಂದ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅವ್ರು ಹದಿನೈದು ರೂಪಾಯಿ ಮಾಡಿದ್ದಾರೆ. ಹ್ಮ್ ಐದ್ ರೂಪಾಯಿ ಜಾಸ್ತಿ ಮಾಡಿದಾರ ಅಷ್ಟೆ. ಹೌದು ಹ್ಮ್ ಬರಿ ಅಷ್ಟು ಹತ್ರ ದೂರಿಗೆ ಇಪ್ಪ ಇಪ್ಪತ್ತು ರೂಪಾಯಿ ಅಂದ್ರೆ ಬಾಳ ಜಾಸ್ತಿ ಆಯ್ತಪ್ಪ
ನಡ್ಕೊಂಡ್ ಹೋಗ್ಬೇಕು ಅನ್ನೋಷ್ಟ್ ಕೋಪ ಬರುತ್ತೆ ಮೇಡಮ್ ಈ ಬಿಸ್ಲಲ್ಲಿ ನಡಿಯಕ್ ಆಗಲ್ಲ.
ಹೌದು ಛತ್ರಿ ಇದ್ದಿದ್ರೆ ತಗೊಂಡ್ ಹೋಗ್ಬದು ಹೋಗ್ಬಿಡ್ಬೋದಗಿಯ್ತು
ಇಲ್ಲ ಮೇಡಮ್ ಈ ಊರಲ್ಲಿ ಒಂದ್ ಎಮ್ಮೆ ಗುಳು ರೋಡ್ ಸೈಡ್ ಇರ್ತವೆ ಅವು ನಾವ ಹೋಗ್ತಾ ಇದ್ರೆ ನಮ್ಮನ್ನೆ ಗುರಾಯಸ್ತಿರ್ತವೆ. ಹೋದ್ ವಾರ ಆಟೋ ಇರ್ಲಿಲ್ಲ ಮೇಡಮ್ ಹೋಗೋಣ ಅಂತ ಹೊಲ್ಟು ರೋಡ್ ಸೈಡ್ ನಿಂತಿದ್ರೆ ಆ ಎಮ್ಮೆ ನನಗ ಗುರಾಸ್ ಇತ್ತು ಮೇಡಮ್ ಒಂದ್ ಬೈಕ್ ಬಂತು ಅವ್ರಗೆ ಗುದ್ದಕ್ ಹೋಗ್ಬಿಡ್ತು. ಅವರು ಅಮ್ಮ ಹೋಗ್ಬೇಡ ಯಾಕ್ಬೇಕು ದೂರ ಸರಿ ಅಂತ ಹೇಳಿದ್ರು. ದೂರ ನಿಂತ್ಕೊಂಡಿದ್ದೀನಿ ನನ್ನನ್ನೇ ನೋಡ್ಕೊಂಡ್ ಹೋಗ್ತೈತೆ.
ಹ್ಮ್
ಅದಕ್ಕೆ ಭಯ ಮೇಡಮ್.
ಊಟಿಗೆ ಯಾವಾಗ ಹೋಗ್ತಿದ್ದೀರಾ ಮಡ್ಮ?
ಬರ್ತೀರಾ ಮೇಡಮ್ ಕರ್ಕೊಂಡ್ ಹೋಗ್ತೀವಿ?
ಅಯ್ಯೋ ನಮ್ಮ್ ಸಂಸಾರದ ಜಂಜಾಟ ಎಲ್ಲಿ ಬರಕಾಗುತ್ತೆ ಮೇಡಮ್ ನನಗೂ ಇಷ್ಟ ಬಟ್ ಊಟಿ
ನಾವು ನೋಡಿಲ್ಲ ಮೇಡಮ್.
ಊಟಿಗ್ ಹೋದ್ರೆ ಊಟಿ ಫ್ಲವರ್ ಮರಿದಂಗ ತಗೊಂಬರ್ರಿ ಮೇಡಮ್.
ಏನ್ ಫೇವರ್ ಮೇಡಮ್ ನಮ್ ಗೊತ್ತ
ಊಟಿ ಊಟಿ ಊಟಿ ಫ್ಲವರ್ ಊಟಿನಲ್ಲಿ ಎಲ್ಲ ಕಲರು ಎಲ್ಲೋ ಕಲರು ಒಂದು ಹೂ ಸಿಗುತ್ತೆ ಅಲ್ ಮಾರ್ತಿರ್ತಾರೆ
ಹಾ
ಹ್ಮ್ ಅದು ಎಂಟ್ದಿನ್ಗಟ್ಲೆ ಇರುತ್ತೆ ಅದ್ರು ಪ್ರೋಗ್ರಾಮ್ಸು ತುಂಬಾ ಚೆನ್ನಾಗಿರುತ್ತೆ. ಊಟಿ ಫ್ಲವರ್ ಊಟಿ ಆಪಲ್ಲು ಫೇಮಸು ಊಟಿಲಿ.
ಹೌದಾ?
ಹ್ಮ್ ನೀವ್ ಬೇಕಿರ್ ತಗೊಂಡ್ ಬನ್ನಿ ನಾ ಇಲ್ಲಿ ಅಮೌಂಟ್ ಕೊಡ್ತೀನಿ. ಹ್ಮ್
ಹ
ಮತ್ತೆ ಎರಡು ದಿನದಲ್ಲ್ ಹೋಗ್ ಬರ್ಬೋದು ಅಂತಂದ್ರಲ ನನಗೂ ಇದಾಯ್ತು ನೋಡೋಣ.
ಅದೇ ಪ್ಲಾನ್ ಮಾಡಿಲ್ಲಾ ಮೇಡಮ್ ಹೇಳ್ತೀನಿ ಯಾರ್ಯಾರೆಲ್ಲ ಬರ್ತಾರೋ ಎಲ್ಲ ಹೋಗ್ಬೋದು ಫ್ರೆಂಡ್ಸ್ ಹೋಗ್ತಿದೀವ್ ಸದ್ಯಕ್ಕೆ, ಅವ್ರು ನಮಗ್ ತುಂಬಾ ಆತ್ಮೀಯರು.
ಬೆಂಗ್ಳೂರೊರ್ಗೂ ವರುಣ್ ಬಸ್ಸಲ್ ಹೋಗ್ತೀರಾ ಬೆಂಗಳೂರಿಂದ ಆ ಕಡೆ ಪ್ರೈವೇಟ್ ಬಸ್ಸಿಗ್ ಹೋಗ್ಬೇಕು.
ಪ್ರೈವಿಟ್ ಬಸ್ಸಿಗೆ ಅದ ಆ ಇದ್ರಲ್ಲಿ ಬರುತ್ತಲ್ಲಾ ಮೇಡಮ್ ಔಟ್ ಆಫ್ ಸ್ಟೇಷನ್ ಅಲ್ಲ ಅದು ಔಟ್ ಇದು
ಅದು ತಮಿಳ್ನಾಡು ಬರುತ್ತೆ ಓಕೆ ಗೊತ್ತು ನನಗೆ. ತಮಿಳ್ನಾಡ್ ಬರುತ್ತದು ಊಟ್ ತಮಿಳ್ನಾಡಿಗೆ ಹೋಗ್ತವಲ್ಲ ಬಸ್ಗಳು.
ಇಲ್ಲ ಮೇಡಮ್ ಅಲ್ಲಿ ಬಸ್ ಚಾರ್ಜ್ ತೋಂತಾರೆ.
ಅದೇ ಬಸ್ ಚಾರ್ಜ್ ತಾಂತಾರೆ ತಮಿಳ್ನಾಡು ಬಸ್ಗಳು ಹೋಗ್ತವೆ ಗೌರ್ಮೆಂಟು.
ಹಾ ಗೊತ್ತಿಲ್ಲ ಮೇಡಮ್. ಅದ್ ತಮಿಳ್ನಾಡು ಬಾರ್ಡ್ರ್ ಬರುತ್ತಾ ಗೊತ್ತಿಲ್ಲ ಮೇಡಮ್ ನನಗೆ.
ತಮಿಳನಾಡ್ ಬಾರ್ಡ್ರ್ ಅದು ಎಷ್ಟ್ ಇಷ್ಟು ಮೇಡಮ್ ಇದು ಬನ್ನರ್ಘಟ್ಟ ಬಿಟ್ರೆ ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ಅಂತಾರೆ ಊಟಿ ಅದ ಹತ್ರನೇ. ಬಟ್
ಬನ್ನೇರ್ಘಟ್ಟ ಹತ್ರನೇ ಅಲ್ವಾ ಬೆಂಗಳೂರಿಗೆ.
ಹ್ಮ್ ಅತ್ರಾನೇ ಬಟ್ ಬನ್ನರ್ಘಟ್ಟ ಅವೆಲ್ಲ ಬಾಡ್ರಲ್ಲ ಆ ಕಡೆ ಹೋಗ್ಬೇಕಾದ್ರೆ. ಒಟ್ಟು ತಮಿಳ್ನಾಡಿಗೆ ಊಟಿ ಹಾ. ಊಟಿ ಅದೆಲ್ಲ ಈ ಕಡೆ ತಮಿಳ್, ಯಾದು?
ಮಡಿಕೇರಿಗ್ ಹತ್ರ ಆಗುತ್ತಾ ಊಟಿ?
ಗೊತ್ತಿಲ್ಲ ಮೇಡಮ್ ಅದ್ರ್ ಬಗ್ಗೆ ಗೊತ್ತಿಲ್ಲ ಬಟ್ ನಾವು ಹೋದಾಗ ಅದು
ಹೇಳಿಲ್ಲ ಮೇಡಮ್ ಮುಂಚೆನೆ ಆರ್ಡ್ರ ಮಾಡಿದ್ದಾನ ಅವು. ಯಾವ್ದೇ ಕಾರ್ಣ್ಕು ಕಣಮ್ಮ ಅಂತ.
ಹ್ಮ್ ಹ್ಮ್ ಹ್ಮ್
ಹ್ಮ
ಹೌದಾ? ನೀವು ಮಂಡೇ ಲೀವ್ ತಗೊಂಬಿಡ್ರಿ ಯಾಕಂದ್ರೆ ಸಾಟರ್ಡೆ ಸಾಟರ್ಡೆ ಹೋಗ್ಬಿಟ್ಟು ಸಂಡೆ ನೋಡ್ಕೊಂಡು ಮಂಡೆ ಬಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೋದು.
ಹ
ಅದಕ್ಕೆ.
ಹಾ ನಾವ್ ಅಲ್ಲಿಗ್ ಹೋದ್ರೆ ಸಾಕು ಬಂದ್ ಕರ್ಕೊಂಡ್ ಹೋಗ್ತಾರೆ ಹೋಗಕ್ ಪ್ಲಾನ್ ಮಾಡ್ಬೇಕಷ್ಟೇ ಯಾವ ಕಡೆ ಇಲ್ಲ ಫ್ರೆಂಡ್ಸ್ ಇದ್ದಾರೆ ಮೇಡಮ್ ಅವ್ರ ಫೋನ್ ಮಾಡ್, ಅದೇ ನಾನು ಹೇಳಿದ್ದಲ್ಲ ನನಗೆ ಅಂದ್ರೆ ಒಂದು ಹುಡುಗನ್ ನೋಡಿದ್ದಾರೆ ಮೇಡಮ್.
ಹ್ಮ್
ನಿಮ್ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ಬೇಡಿ ಮೇಡಮ್ ಹ.
ಹ್ಮ
ತಮಿಳ್ನಾಡು ಹುಡುಗ ಇರೋದು ಒಂದು ಕೋಟಿ ಮನಿ ಕಟ್ಟಿದ್ದಾನೆ ಗೋರ್ಮೆಂಟ್ ಜಾಬು
ಹ್ಮ್
ಅದಕ್ಕೆ ಅವರು ಏನ್ ಮಾಡಿದ್ದಾರೆ ಹುಡುಗನ್ನ ಕರೆಸ್ತೀವಿ ಮನೆಗೆ ನೀವು ಬಂದು ನೋಡ್ ಕೋಂಡ್ ಹೋಗರೀ ನಿಮಗ್ ಓಕೆ ಆಯ್ತು ಅಂದ್ರೆ ಮುಂದುವರಿಬಹುದು ಅಂತ ನಾನ್ ಯಾಕ ಪೆಂಡಿಂಗ್ ಮಾಡಿದ್ದೆ ಅಂದ್ರೆ ಅಂತೇಳಿದ್ರೆ ಹುಡ್ಗಂಗ ಆರ್ ಬೆರಳದಾವೆ ಕಾಲಲ್ಲಿ
ಹ್ಮ್ ಹ್ಮ್ ಹ್ಮ್
ಎರಡು ಕಾಲಲ್ಲಿ ಆರಾರು ಬೆರಳಿದೆ ಅಪ್ಪ ಮಗ ಇಬ್ರುದ ಗೋರ್ಮೆಂಟ್ ಜಾಬೆ ಮೇಡಮ್
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಪೆಂಡಿಂಗ್ ಮಾಡಿದ್ದೆ ಆರ ಬೇರಳಿದೆ ಬೇಡ ಅಂತ ನನ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾ ಏನ್ ಹೇಳ್ತಾರೆ ಲೈಫ್ ಅಲ್ಲಿ ಚೆನ್ನಾಗಿರತೀಯಾ ಕೋಟಿ ಕಟ್ಲ ಇದಾರೆ ಪ್ರಾಪರ್ಟಿ ಹಂಗಿದೆ ಅಂತ ಮೇಡಮ್ ಸಕ್ಕತ್ ಪ್ರಾಪರ್ಟಿ ಇದೆ ಅಂತ ಅದಕೆ ನನಗೆ ಹಂಗಿದಿದ್ದಾರೆ ಬಂದಿರೋದ ಪರ್ಷನ ಮಿಸ್ ಮಾಡ್ಕೊಬೇಡ ಹೋಗ್ ಬರೋನ ಅಂತ ಕರಿತಿದ್ದಾರೆ ಅದುಕ ಹೊರಟಿದ್ದೀನಿ ಮೇಡಮ್
ಹೌದಾ ಹ್ಮ್ ಹ್ಮ್ ಹ್ಮ್ ಈಗ ಎಷ್ಟ್ ಜನ ಫ್ರೆಂಡ್ಸುಗಳು
ನಮ್ಮ ಅಕ್ಕ ಒಬ್ರು ಬರ್ತಾರೆ ಅಕ್ಕ ಒಬ್ರು ಬರ್ತಾರೆ ಜ್ಯೋತಿ ಅನ್ನೋ ಒಬ್ಬರು ಫ್ರೆಂಡ್ ಬರ್ತಾರೆ ಅವರು
ಹ್ಮ್ ಹ್ಮ್
ಇದು ರಾಣಿಬೆನ್ನೂರ ಹತ್ರ ಮಾದೇಶ್ವರ ಬೆಟ್ಟ ಅಂತ ಬರ್ತ್ತೆ ಮೇಡಮ್ ಅಲ್ಲಿ ಅವರು
ಹ್ಮ್ ಹ್ಮ್ ಹ ಹ್ಮ್ ಹ್ಮ್
ಹ ನನಗೆ ಇದೇ ತರ ಫ್ರೆಂಡ್ ಲ್ಲೇ ಮೊಬೈಲ್ ಲ್ಲೇ ಫ್ರೆಂಡ್ ಆಗಿದ್ದು
ಹ್ಮ್
ಅವರು ಕರ್ಕೊಂಡ ಹೋಗಿದ್ದು ಅವ್ರ ಮನೆಗೂ ಹೋಗಿದ್ದೀವಿ ಬಾಳ ಚೆನ್ನಾಗ್ ನೋಡ್ಕೊಂತರ್ತಿ ತುಂಬಾ ಒಳ್ಳೆ ಜನಾ
ಹ್ಮ್ ಹ್ಮ
ಅದಿಕೆ ಹೋಗೋಣ ಅಂತಾ
ಹ್ಮ್
ಹ್ಮ್ ಹಾ ಅದಕ್ಕೆ ಯಾ ಪ್ಲೇಸ ನೋಡ್ಕೊಂಡ್ ಬರ್ತವಿ ಹಂಗೆ ಅವರು ನೋಡ್ಕೊಂಡು ಚೆನ್ನ ಅವರು ಒಂದು ಮತ್ತೆ ಇದು ಮುಂಚೆ ಏನು ಆಗಿದ್ರುಂತೆ ಎಲೆಕ್ಷನ್ ಅಲ್ಲಿ ಏನು ಆಗಿದ್ರು ಅಂದ್ರು ಮರ್ತೋಯ್ತು ಜೊತೆಗೆ ಎಲೆಕ್ಷನ್ ಇದು ಯಾವ್ದೋ ನಮ್ ಕ್ಯಾಸ್ಟ್ ಬೇರೆ ಮಿಲ್ಟ್ರಿ ರಿಟೈರ್ಡ್ ಮಿಲ್ಟ್ರಿ ಆಮೇಲೆ ಯಾವ್ದ ಎಲೆಕ್ಷನ್ ಆಗ ಯಾವ್ದೋ ಇದ್ರಲ್ಲಿ ಗೆದ್ದಿದ್ರು ಅಂತ ಹೇಳಿದ್ರು ಆತರಾ ಹಂಗಾಗಿ ನಮಗ್ ತುಂಬಾ ಇದಾಗ ಕರಿತಾ ಇದ್ದಾರೆ ಹೋಗ್ ಬರೋಣ ಆಂತಾ ಇಗ
ಹೌದಾ ನೋಡ್ರಿ ಹೋಗ್ ನೋಡ್ಕೊ್ ಬನ್ನಿ ಎಲ್ಲಾ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬಹುದು
ಅದಕ್ಕೆ ಯಾರನ್ನು ಜಾಸ್ತಿ ಅಂದ್ರೆ ಈಗ ನಿಮಗ್ ಕರಿ ಓಕೆ ನೀವು ಇವಾಗ್ ಫ್ರೆಂಡ್ ಆಗ್ ಕರಿಬೊದು. ರಿಲೇಷನ್ ಅಲ್ ಯಾರ್ ಜಾಸ್ತಿ ಹೇಳ್ತಾ ಇಲ್ಲ ಸುಮ್ನೆ ಬರ್ತೀರಾ ಅಂತ ಕೇಳ್ತಿದೀನಿ ಅಷ್ಟೇನೆ. ಬಟ್ ನೋಡ್ಬೇಕು ಕರ್ಕೊಂಡ್ ಹೋಗಕ್ ಆಗುತ್ತ ಇಲ್ವ ಅಂತ.
ಇಲ್ಲ ಬೇಡ ಯಾರ್ನ್ನು ಕರ್ಕೊಂಡ್ ಹೋಗ್ಬಿಡ್ರಿ ಸುಮ್ನೆ ನೀವ್ ಏನ್ ಫ್ರೆಂಡ್ಸ್ ಇದರಲ್ಲ ಅಷ್ಟೇ ಹೋಗ್ರಿ ಹ್ಞ.
ಜನ ನಾವೇ ಮೂರ್ ಜನ ಹೋಗ್ ಬರೋದಂತ ಹೇಳ್ತಿದ್ದೀರಾ. ಹ ಅದೇ ನಮ್ ಅಕ್ಕ ಒಬ್ರು. ಜ್ಯೋತಿ ಅನ್ನೋ ಫ್ರೆಂಡ್ ಒಬ್ರು ನಾವು ಮೂರ್ ಜನ ಸಾಕಲ್ವಾ.
ಹ್ಮ
ಹ ಅಂದ್ರೆ ಈ ವಿಷಯದಲ್ಲಿ ಯಾರತ್ರನು ಡಿಸ್ಕಸ್ ಮಾಡಿಲ್ಲ ಮೇಡಂ. ಡಿಸ್ಕಸ್ ಮಾಡುದ್ರೆ ಸುಮ್ನೆ ಪ್ರಾಬ್ಲಮು ನಂಗೆ ಹೆಂಗ್ ಅಂದ್ರೆ ವಟ್ ಹೂಟ್ಟೆ ಹುರ್ಸ್ಕೊನೊ ಜನ ಜಾಸ್ತ ಇದರೆ, ನಾನ್ ಏ ಅಕ್ಕ ಪಕ್ಕ ಅವ್ರೆ ಜಾಸ್ತಿ. ಹಂಗಾಗಿ.
ಹ್ಞೂ
ನೋಡ್ಬೇಕು ಮೇಡಂ. ಅಲ್ಲಿಗ್ ಬಂದ್ರೆ ಜಲಸು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವ್ರ ಸಂಬಂಧಿಕ್ರಿಗ್ ಇವ್ರ್ಗ್ ಯಾಕ್ ಕೊಡ್ಸೋದು ನಮ್ ಸಂಬಂಧಿಕರಿಗೆ
ಹೌದೌದ್ ಹಂಗ ಆಗ್ಬಿಡುತ್ತೆ.
ಹ ನನ್ಗ ಅಲ್ ಡೆ ಬಾಳ ಅನುಭವ್ಸಿದ್ದೀನಿ ಮೇಡಂ ಸಂತ ಅಕ್ಕರೆ ಅದೇ ಅದೇ ಕೆಲ್ಸ ಮಾಡಿಲ್ಲ ನನ್ ಮಗ ಕೊ ಚೆನ್ನಾಗಿರುತ್ತೆ ಅಂತ ನನಿಗ್ ನೋಡಿರೋ ಸಂಬಂಧನ
ಹೌದೌದು ಆ ತರ ಜಲಸ್ಫೀಲ್ ಬರುತ್ತೆ.
ಹಾ ಆತರ ಆಗುತ್ ಅದಕ್ಕೆ. ಹಾ
ಹ್ಮ್.
ಮತ್ತೆ ಮೇಡಂ.